ಇಲ್ಲ ತಾನೇ ಕಟ್ಟಾಗ್ಲಿಕತದ. ಹೋಟಲ್ ಹ್ಮ್.
ಅದಕ್ ಚಿಕನ್ ಕ್ಯಾಜ್ ಕ್ಯಾಕ ಹಿಂಗೆಲ್ಲಾ ಮಾತಾಡ್ಬಿಟ್ರು ಅವ್ರರು ನನಗೊಂದ್ ಥರಾಸೆ ಬಂದ್ಬಿಡ್ತು.
ಅದನ್ನ ಒಂಚೂರು ತಿನ್ಲಿಲ್ಲ ನಾನ ಆಟೋದಾಗ ತಂದು ಅಲ್ಲೇ ಡಸ್ಟ್ಬಿನ್ ಇದು ಈ ಕಡೆ ಒಗದ್ ಬಂದ್ಬಿಟ್ಟಾನಾನ. ಅದರ್ಬಾಜು ನಿಂತ ತೊಗೊಂಡಿದ್ರ ಮುಗದಹೊಕ್ಕಿತ್ ಹ್ಮ್ ಅಲ್ಲಿ ಮತ್ತ ತಗೊಂಡ್ ಅಲ್ಲೇ ತಿಂದ್ ಬಂದ್ವಿ ಅಲ್ಲಿ ಪಡ್ ತಿಂದ ಮತ್ ಅದು ತಗೊಂಡಿರೋ ಪಾರ್ಸೆಲ್ ಆಟೋದಕೊಟ್ ತಗನ ಈಸೈಡ್ ಒಗದ್ ಬಂದ್ಬಿಟ್ಯ.
ಓಕೆ. ಹೌ ನಾವ್ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಹೋಗಿರ್ತೀವಿ ಆಮೇಲೆ ಅಲ್ಲಾಗೋದೆ ಬೇರೆ ಆಕೈತಿ.
ನನಗಂತೂ ಇಲ್ಲ ಅದಕ್ಕೆ ನಾನು ಹೇಳ್ಬಿಟ್ಟೇನಿ ಇಲ್ಲಿ ಹಂಗ್ರಿಬೋನಳ್ಳಿ ಲೆವೆಲ್ಗೆ ಹೊರಗಡೆ ತಿನ್ನೋದ ನನಗ ಬ್ಯಾಡ ಬ್ಯಾಡ ಅಂತ. ಹೇಳ್ ಬುಟ್ಟೇನ್ ನಾ.
ಹ
ಆಗುದಿಲ್ಲ ಸುಮ್ನೆ ನನಗಂತು ಮನ್ಯಾಗ ಮಾಡ್ಕೊಳ್ಳದೆ ಚೊಲೈತಿ ಹ್ಮ್. ಇಂತಾ ಇದಂದ್ರುನು ಹೋಟೆಲಿಂದು ಹೋಟೆಲಿಂದ ಮನ್ಯಾಗಿನ್ ಮನ್ಯಾಗಿಂದ ನನಗ ಅದಂತ ಈಗ ಭಾಳ ರಿಯಲೈಸ್ ಆಗಿಬಿಟ್ಟದ. ಬಟ್ ಶಾನ್ಬಾಗ್ ಒಳಗ ಊಟ ಭಾರಿ ಇರ್ತದ ವೀರೇಶ್ ಅವತ್ತ ನಿಮ್ ತಂಗಿಯವ್ರು ಬಂದಾಗ ನಾನು ಶಾನ್ ಬಾಗಿಗ ಕರ್ಕೊಂಡು ಹೋಗಂತ ಹೇಳಿದ್ದೆ ಅವರಿಗೆ. ಶಾನ್ಬಾಗ್ ಹ್ಮ್ ಶಬಾಗ ಚೆಂಬರ್. ಟೇಸ್ಟು ಕ್ಲೀನು.
ಹಂಗೆ ಬಸ್
ಹಂಗ ಬಸವಣ್ಣನ್ ಫೋಟೊನು ಇರ್ಬೇಕಲ ಮತ್ತ ಲಿಂಗಾಯತರದಾರಂದ್ರ ಇಲ್ಲ. ಖಾನಾವಳಿ ಇದಾವ ಖಾನಾವಳಿ ಇಲ್ಲೆಲ್ಲ ಸರಿ ಬರುದು ಈ ಸೈಡ್.
ಓಕೆ.
ಈ ಸೈಡ್ ಮಂದಿ ಖಾನಾವಳಿ ಎಕ್ಸ್ಪರ್ಟ್ ಇಲ್ಲ. ಏನಿದ್ರು ನೀನು ಒಗ್ಗರಣೆ ಗಿರ್ಮಿಚ್ ಗಿರಿಮಿಟ್ ಮಿರ್ಚಿ. ಇಂಥವು ಫೇಮಸ್ ಈ ಕಡೆ.
ಹೊ ಓಕೆ.
ನಾ, ನೀವು, ಹಾ, ಹ್ಮ್ಮ್. .. ನಿಮ್ಮ, ಕಡೆ ಒಡಾಪಾವ, ಅದೆಲ್ಲ! ಸಿಗ್ತವೆೆ, ಈ ಕಡೆ, ಒಡಾಪ, ಅದೆಲ್ಲ ಸಿಗೋದಿಲ್ಲ. ...
ವಡಪಾವ, ಪಾಪಾಜಿ. ..
ಹ್ಮ್, ಅದೆಲ್ಲ ಸಿಗೋದು ಇಲ್ಲ, ಈ, ಕಡೆ. .. ಸಿಗ್ತವೆ, ಬಟ್, ಇದು, ಟೇಸ್ಟ್, ಅದುಕ್ಕೆ, ಅಲ್ಲಾ? .. ಪಪ್ಪುರೊಳ, ಮಿಶ್ರೆಲ್, ಭಾರಿ ಇತ್ತಲ್ಲ, ನಾನು ಅದನ್ನು ಪ್ರತಿ ಸಲ ನೆನೆಸ್ಕೊತೇನೆ, ನಾನು. ... ಇನ್, ನಮ್, ನೆನಸಿಕೊಂಡ, ಇನ್ನೂ, ನಮಗ್ ಹಸಿವು, ಇತ್ಯಂತ, ಹೇಳಿನ? .. ಹಸಿವಾಗಿತ್ತು, ಅಂತೇಳಿನೇ, ಛಲೋ, ಅನಿಸಿಸು ಏನು, ಕರ್ರನೂ ಚಛಲೋ, ಇತ್ತೋ ಗೊತ್ತಿಲ್ಲ? ... ಬಟ್, ಒಂದು ಒಂದು ಸ್ಟೆಪ್ ಎಕ್ಸ್ಟ್ರಾ! ಇತ್ತು ನೋಡಿ ನನ್ನು ಇಮ್ಯಾಜಿನೇಷನ್ಗಿಂತ ಅದು? .. ಅಂದ್ಕೊಂಡಿದ್ದಿಲ್ಲ, ಅಷ್ಟು, ಚಲೋ, ಇರ್ತದೆ ಅಂತ? ... ಮಹಾರಾಷ್ಟ್ರೀಯನ್, ಮಹಾರಾಷ್ಟ್ರೀಯಾನು, ಎಷ್ಟೊತ್ತಿದ್ರು? ...
.... ಅಲ್ಲಿ ಬಟ್, ಸೌತ್ ಕಡೆಯಿಂದ, ಇಡ್ಲಿ, ದೋಸೆ, ಮಾಡುತ್ತೀನಿ, ಅನುತಾರ? ... ಈ, ಕಡೆನಂಗ, ಇರಂಗಿಲ್ಲ, ಹಾ? ...
ಅದೇ? ..
ಒಂದು ಯಾವುದು? .. ನೀನು ಇದು, ಏನಾದ್ರು? ರೈನ್ ಅಂದ್ರ ಮಳಿ ಸ್ಟಾರಕ ಫಾಲ್ಸ್ ನೋಡಕ್, ಹೋಗ್ತೀನಿ ಅಂದಿದ್ದಲ್ಲ! .. ಅವಾಗ, ಬಂದಿದ್ರೆ, ನಿಗ್ ಮಸ್ತ್ ಸ್ಪೆಷಲ್, ಸಿಗುತ್ತೆ, ಮತ್ತೆ? .. ನಾ, ಹೆಡ್ಲುಧಿವಿ, ಬಂದ್, ಕೂಡ ಕರ್ಕೊಂಡೋಗಕ್ಯವಂತೆಂತ? ...
ಮಿಸು, ಮಾಡು, ಬೇಡ, ಹ್ಮ್. .. ಇದ್ರ, ಮೂರ್, ವಾಟರ್ಪ್ರೂಫ್, ಸಾಕಾಗಲ್ಲ? ... ಯಾಕಲಾ, ನೀವು, ಫೋಟೋ, ಷೂಟ್, ಗೈ, ನಿಂತಿರುತ್ತೆ, ಹ್ಮ್ಮ್? ..
ನನಗೆ, ಅಲ್ಲೀ, ತಿನೋಧು, ಮಸ್ತು? ...
ಹ್ಮ್? ...
ಮಸ್ತ್, ಮಜಾ ಎಂಜೋಯ್! ..
ಯಾ, ಹ್ಮ್. .... ಒಂದ್ ವಟರ್ಫಲ್ಸ, ಹೇಳುತ್ಹಿನಿ, ನಿಂತ್ ಅಂದ್ರೆದ ನೀರ್ ವಾಪಸ್, ನಿಮ್ಗೆ, ರಿಫ್ಲೆಕ್ಸ್, ವಾಡಿತೀ! ... ದುಡ್ಡುಗೈ, ಮ್ಯಾರೇಜ್, ಹಾ, ಹ್ಮ್. ... ನೀವು, ಈಗ ಮಳೆಗೆ? .. ಜ್ಞಾನಬಂತು, ಅಥವಾ, ಇದು, ಬಂತು, ಚಳಿಬಂತು, ಮಳೆಗಾಲ ಬಂದ್ರೆ ಓಕೆ? .. ಬಟ್, ಬೇಸಿಗೆ ಕಾಲ, ಬಂತುಅಂಡ್ರೆ, ವಾಪಸ್ ಬಂತಂದ್ರೆ, ಆವಾಗ, ಈ, ಕಡೆ, ಸೈಡ್, ಟ್ರಿಪ್ ಮಾಡ್ಲಿಕ್ಕೆ, ಆಗೋದಿಲ್ಲ? ... ಈಗ, ಆಗೋದಿಲ್ಲ, ವೈರೇಶ್ ನಿನ್ನೆ ಕೊರೆನು ಹೊಸಪೇಟೆಗೆ ಹೋಗೇವಿ ವಾಚ್ ಅಂಗಡಿ! ... ಮುಂದೆ, ನಿಂತೇನಿ, ಏನ್ ಬೆಳವರುಂದ್ರೆ, ಏನಂತ, ಗೊತ್ತಿಲ್ಲ, ನಂಗ. ... ನನ್, ಮೊದ್ಲಿಂದ, ನಂದು, ಬಾಡಿ ಎನ್ವಿರಾನ್ಮೆಂಟ್, ಆ, ತರದು? .. ಅಂತಕಿಗೆ, ಹಿಂಗು, ಮುಕ್ಕದ್ಮೇಲೆ, ನೀರು, ಇಳಿಲಿ ಅತ್ತವ, ನಿನ್ನೆ. ...
ಅಯ್ಯಾ, ಅಪ್ಪ? ...
ಬಿಸಿಲಿಲ್ಲ, ಏನಿಲ್ಲ, ಹ್ಯುಮಿಡಿಟಿ! ಆ ಪರಿ ಈ ಸೈಡು. ...
ಜಾಸ್ತಿ, ಆಯ್ತಂದ್ರ! ..
ಹಾ, ಹೆವಿ, ಅದೇನು, ಟ್ರಾಫಿಕ್ಕಿಂದ ಅನ್ಬೇಕು, ವೆಹಿಕಲ್, ಅನ್ಬೇಕು ಅಥವಾ ಭೂಮಿದೆೇ, ಹ? ... ಪರಿಯೊ, ಇದಾಗದು? ..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
ಬಡವಿ, ದಾಸು, ಲೆವೆಲ್ಗೆ, ಬಿದ್ದು, ಅಷ್ಟು ಲೆವೆಲಿಗೆ, ಕಾಡಿದು, ನೋಡಿಲ್ಲ, ಆ, ಲೆವೆಲಿಗೆ ಹ್ಯುಮಿಡಿಟಿ, ನೋಡಿ ಹೊರಗಡೆ? ... ಕಾಲು, ಇಟ್ರೆ, ಸಾಕು, ಬಸ್ಸ್ಟಾಪ್, ಆವಾಗೂ ಹಂಗ? ..
ಬಾಸ್. ...
ಬಸ್ಗಾ, ಕುಂತು, ಡಬಲ್, ಆಗುತ್ತಾ, ಇರುಬೆಕ್ಕ, ಹೆಂಗು, ಬದುಕೂ! ... ಇರ್ತಾರಪ್ಪಾ ಇಲ್ಲಿ ಮಂದಿ ಅಂತ ಅನ್ನಿಸ್ಬಿಡುತ್ತ ನನಗ. ಅಲ್ಲೇ ಪಟ ಪಟ ಐಸ್ ವಾಟರ್ ತಗೊಂಡು. ಅಲ್ಲೇ ಪಟಪಟ ಐಸ್ ವಾಟರ್ ತಗೊಂಡು ಫೇಸ್ ವಾಶ್ ಮಾಡಿದ್ದೆ ನಾನು ಎರಡು ಮೂರ್ ಸರೆ.
ವಾ ಗುಡ್.
ಅಬ್ಬ ವಿಶಾಲ್ ಮಾರ್ಟ್ ಜೂ ಡಿಯೋದಾಗಂತೂ ಒಳಗ ಹೊಕೊಂಡರು ಹೊರಗ್ ಬರ್ಲಿಕ್ಕ ಒಲ್ಲೆ ನಾನು. ಹಾ ಹಾ ಮಲಬಾರನಗು ಹಂಗ ಮಲಾ. ಗುಲಬರ್ಗನ್ಯಾಗ ನೋಡಿಲಾ ಲಾಸ್ಟ್ ಟೈಮ್ ಮೂರ್ ಗಂಟೆಗ ಹೋಗಿವಿ ರಾತ್ರಿ ಎಂಟ್ ಗಂಟೆಗೆ ಎದ್ದ ಬಂದಿವಿ ರಿಂಗ್ಸ್ ತಗೊಳ್ಳಿಕ ಹೋದಾಗ.
ವಾಣಿ ಬೇಸರ್ ಬರೋದಿಲ್ಲ ಕಂಟಿನ್ಯೂಸ್ ಕುಂತ ಕುಂತ.
ಇಲ್ಲ ಅಲ್ಲಿಕ್ಕ ಅದನ್ ತೋರಿಸ್ರಿ ಇದನ್ನ ನೋಡ್ರಿ ಇದನ್ ತೋರಿಸ್ರಿ ಅದನ್ನ ನೋಡ್ರಿ ಟೈಮ್ ಹೋಗದಾ ಹೊಗದ. ತಗಂಗಿಲ್ಲ ಹ. ನನಗಂತೂ ಆಥರ ಇರಬೇಕು ಶಾಪ್. ಶಾಪಿಂಗ್ ಅಂತಂದ್ರ ಸೀದಾ ಹೋದೆ ಸೀದ ಕೂತೆ ಮತ್ತ ವಾಪಸ್ ಸೀದಾ ಬಂದೆ ಹಂಗ. ಹೊರಗಡೆ ಬರ್ತೇನೆ ನಾನ ಈ ಗಣ- ಗಣ ಗಣ- ಗಣ ಬ- ಕತ್ಲಾಗ ಅಡ್ಯಾಡದು ಮಾರ್ಕೆಟ್ ಅಡ್ಯಾಡದು ಈ ಥರ ಇತ್ತಂದ್ರೆ ನಂಗೆ ಹೋಗೋದ ಹಾಗಂಗಿಲ್ಲ. ನೀವ ಹೆಣ್ಣು ಮಕ್ಕಳು ಮುಖ ಕಟ್ಕೊಂಡ್ ಹೊಕಿರಲ ಫುಲ್ ಅದು ಕಟ್ಕೊಂಡು ಹೋದ್ರುನು ನಮಗ ಡೇಂಜರ್. ವಿಚಾರ ಬೇರೆ ಸದ್ದಾ ನಾವು ಇಲ್ಲಿ ಕಟ್ಕೊಂಡ್ ಓಡಾಡ್ತಿದ್ವಿ ಈಗ್ ಬಿಟ್ಟೇವಿ ಅದು ನಮ್ಮ ಉಸುರು ನಮಗ ಬಡಿತದ. ತದಲ್ಲ ಆದ್ರಿಂದ ಬಹಳ ಎಫೆಕ್ಟ್ ಆಗ್ತದ ಒಂಥರ ನಮ್ ಬ್ಯಾಕ್ಟೀರಿಯಸ್ ಆವಾ ಇನ್ನೊಂದಿಷ್ಟ ಅದು. ಸ್ಕಿನ್ ಅಲರ್ಜಿ ಆದ. ಆಗ್ತದ ಅದರಿಂದ ವಾಪಸ್ಸ ಒಳಗ ಸಫಕೇಟ್ ಆಗ್ತದ.
ಮತ್ತ ಮುಸ್ಲಿಮರ್ ಹೆಂಗ ಇರ್ತಿರ್ಬೇಕ.
ಹ್ಮ್ ಅವ್ರದಲ್ಲಿ ಒಪ್ಪನ್ ಇರ್ತದ. ನಮ್ಮಷ್ಟ ಪ್ಯಾಕ್ ಇರುದಿಲ್ಲ ಎಷ್ಟೇ ಆ ರ್ತಿರ್ತದ ಅವ್ರು ನೋಡಿದಿಲ್ಲ ಬುರ್ಕಾದ್ ಹಿಂಗ.
ಹ ಹ್ಮ್ ನೋಡಿಲ್ಲ.
ಹಿಂಗ ಮುಖಕ್ಕ ಕಟ್ಕೋತಾರಲ್ಲಾ ಅವ್ರದ ಇಲ್ ಕೆಳಗೆಲ್ಲ ಓಪನ್ ಇರ್ತದ. ಫೇಸ್ ಕೆಳಗ ಹ. ಪೈಯರ್ ಇರ್ತದ ಅವ್ರದ್ದ ಅಲ್ಲಿಂದ ಎಲ್ಲ ಗಾಳಿ ಆಡ್ತಿರ್ತದ ಅವ್ರದ ಸರ್.
ಹ.
ನಮ್ದ ಹಿಂಗ ರೌಂಡ್ ಬರ್ತದ ನಾವು ಸ್ಕಾರ್ಫನ್ ಕಟ್ಕೋತೇವಲ್ಲ ಸೊ ಫುಲ್ ರೌಂಡ್ ಆಗ್ಬಿಡತದೆ ಫುಲ್ ಪ್ಯಾಕ್ ಆಗ್ತದ ನಮ್ದ.
ಹಾ ಮುಖಕ್ ಸ್ವಲ್ಪ ಫಿಟ್ ಆದಂಗ ಆಗಿರ್ತೈತ್ಲಾ ಅದು.
ಅವ್ರದ ಕೆಳಗೆ ಹಿಂಗ ಚೌಕ ಅಷ್ಟೇ ಮುಖ ದ ಪೂರ್ತಕ ಬಂದಿರ್ತದ ಅದು ಸ್ಕಾರ್ಫು.
ಹ ಹಮ.
ಹಿಂಗಾಗಿ ಗಾಳಿ ಆಡ್ತದ ಅವರಿಗ.
ಒಬ್ರವ ಅಂತ್ರು ಮುಸ್ಲಿಮ್ಸ್ ಅಂತ್ರು ಹಾಕೊಳತಿಲ್ಲ ಅದೇನಪಾ ಹ್ಮ.
ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರ ಅವರೆಲ್ಲ ಅವ್ರದೇಲ್ಲ ಎಷ್ಟ ಬೆಸ್ಟ್ ಗೊತ್ತಾ. ನಮಂಗ ಡ್ರೆಸ್ ಚೇಂಜ್ ಮಾಡ್ಬೇಕಾ ಚಲೋ ಚಲೋ ಡ್ರೆಸ್ ಹಾಕೋಬೇಕಾ ಮಾರ್ಕೆಟಿಗೆ ರೆಡಿ ಆಗ್ಬೇಕ ಏನಿಲ್ಲ. ನೈಟಿ ಮೇಲೆ ಇದ್ದೋರ ನೈಟಿ ಮೇಲೆ ಬುರ್ಕ ಆಕೊಂಡು ಬಂದ ಬಿಡತಿದ್ರ ನೈಟ್ ಡ್ರೆಸ್ ಮೇಲೆ ಇದೋರ ನೈಟ್ ಡ್ರೆಸ್. ಮೇಲೆ ಬುರ್ಕ್ ಹಾಕೊಂಡ್ ಬಂದ್ ಬಿಡ್ತಿದ್ರ ಒಳಗ ಏನ್ ಹಾಕೊಂಡಿರ. ರತ್ತರಾ ಕಾಣುದೇ ಇಲ್ಲಲ್ಲ. ವಾಣಿ ಆದ್ರೂ ಹೆಂಗ ಅನ್ಸಿತದ ಈಗ.
ಹ.
ನಿಮ್ಗ ಅವ್ರ ಬಾಜುಕುಂತ ಬೈತಿರ್ಲಿಲ್ಲ ನೀವು.
ಹಿಂಗ ಹೆಂಗ ಬಂದಿ ಅಂತ ಹೇಳಿ.
ಯ ಯಾರ ನೋಡ್ತಾರ ಅವ್ರು ತೆಗಿಯೋದೇ ಇಲ್ಲ ಬುರ್ಕಾ ವಾಪಸ್ ಮನೆಗ್ ಬರತ್ತಾನ.
ಎಷ್ಟ್ ಜನ ಇದ್ರು ಮುಸ್ಲಿಂ ಫ್ರೆಂಡ್ಸ್
ಬಾಳ ಜನ ಇದ್ರು ನಂಗ ಅಲ್ಲಿ ಅಲ್ಲಿ ಮದ್ಗಲ್ ಒಳಗ್ ನಾ ಟೆಂತ್ ಇದ್ದಾಗಂತೂ ಫುಲ್ ಮುಸ್ಲಿಮ್ ಸದ ಏರಿಯದೆ ಈ ಮೊಹರಮನೋಡ ಫುಲ್ ಇಡೀ ಕರ್ನಾಟಕ ಫೇಮಸ್ ನಂಬರ್ ಒನ್ ಅದು ಮುದ್ಗಲ್ ಮೊಹರಂ
ಮುದ್ಗಲ್ ಇದೆಲ್ ಯಾವ ಸಿಟಿ ಹೋಗೈತಿ
ರಾಯಚೂರು
ಹ್ಮ
ಅಲ್ಲಿ ದಿನಿನ ಬಿಸಿಲು ಜಾಸ್ತಿ ಇರ್ತತ್ಲ ರಾಯಚೂರ ಒಳಗ
ಎಲ್ಲಾರ್ಕಿನ್ನ ಡಬಲ್ ಅದ ರಾಯಚೂರ್
ರಾಯಚೂರು ಬಳ್ಳಾರಿ ಎರಡು ಒಂದು ಇದುಂದು ಎರಡು ಒಂದು ಅಲ್ಮೋಸ್ಟ್
ಹಾ ಹಾ
ಇಲ್ಲಂತೂ ಮಳಿನೂ ಇಲ್ಲ ಮಾರಯ ಅಲ್ಲರ ಮಳನರ ಇರ್ತಿತ್ತು ಮದಗಲ್ಲ ನಮ್ಮದು ಇದರೊಳ ಗಂಗಾವತಿ ಇದನ್ನು ಮಳಿ ಹೆವಿ ಇರ್ತಿತೆ
ಹ್ಮ್
ಇಲ್ಲಿ ಹಗರಿ ಬೊಂಬನಳಿ ಮಳಿನೇ ಇಲ್ಲ ಬೇರೆ ಶುಚಿಕ್ತ್ರ ಅನಸಬಿಡ್ತದ ನನಗ ಮಳಿ ಬಂತಂದ್ರು ಬಿಸಿಲು ಜೊತಿ ಜೊತೆಗೆ ಒಂದ್ ನಾಲ್ಕ ಹನಿ ಟಪ್ಪ ಟಪ ಟಪ್ಪ ಬಿದ್ದು ಹೋಗ್ಬಿಡ್ತದೆ
ಬರುತ್ತೆ ಮಳಿ ಆಫ್ಟರ್ ಜೂನ್ ಟ್ವೆಂಟಿ ಫೋರ್ ಆದ್ಮೇಲೆ
ಏನೋ ಹಿಸ್ಟ್ರಿ ಅದಂತ ಊರಿಂದ ಏನೋ ಇ ಇಲ್ಲ ಬಂದ ಅಂದ್ರಕ್ ಮಾತ್ರ ಸರ್ವಿಸ್ ಎಲ್ಲ ವೈರ್ ಹೋಗ್ಬೇಕಾ ರೇಂಜಿ ಬರ್ತ
ಹ್ಮ್ ಹ್ಮ್ ಹ್ಮ್ ಮತ್ತ
ಮತ್ತೆ ಹೇಳ್ಬೇಕ
ಇನ್ನೊಂದು ಲಾಸ್ಟ್ ಕಾಲ್ ಆದ್ರ ಹ
ಹ್ಮ್
ಯಾರ್ದು ಫೋನ್ ಬಂದತ ಕಟ್ಟೆ ಮಾಡ್ಬಿಟನಿ ನನ್
ಯಾರದು ನೋಡು ನೋಡ್ಬೇಕಿಲ್ಲ
ಅಯ್ಯೋ ಬಾಣಿ ಹಚ್ಚರ ಯಾರಾದ್ರು ಇವ್ರ ಕಂಪ್ನಿ ದವ್ರು ಹಚ್ತಿರ್ಬೇಕು ಅ ಲೋನ್ ತಗೋರಿ ಇ ಲೋನಾ ಅಂತ ತಗೋರಿ
ನ್ ನನಗೂನು ಕಾಲ್ ಬಂದಿತ್ತುದೆ ಹೆಚ್ ಡಿ ಬಿ ಫಿನಾನ್ಸ್ ಅಂತ ನಾ ಅದಕ ಹೇಳಿದೆ ನಮ್ದು ಆಲ್ರೆಡಿ ಐದು ಲಕ್ಷ ಲೋನ್ ಅದ ರೀ ಬ್ಯಾಂಕ್ ಆಫ್ ಬರೋಡದಾಗ ಅದನ್ನ ತೀರ್ತ ದಾಗಿಲ್ಲ ಮತ್ತೆನ್ ನೀವ ಲೋನ್ ಕೊಡತೀರಿ ಹೋಗತೀರಿ ಮೇಡಮ್ ಬೇಕಂದ್ರೆ ಆದ್ರ ಅದಕ್ಕೆ ಇದು ಮಾಡ್ತೀರಿ ಅಂತಂದ್ರೆ ಇದಾದ್ರೆ ಈಸಿ ಪ್ರೋಸೆಸ್ರೀ ಇದು ರೀ ಒಂದು ಲಕ್ಷದು ಇಮಿಡಿಯೇಟ್ ಇ ಮಾಡ್ತೇವಿ ಅಂತಂದ್ರೆ
ಹ್ಮ್
ಅದು ತೀರ್ಸಿದ ಆದ್ಮೇಲೆ ಹೇಳ್ತೇನ್ ತೋರಿ ಅಂತ
ಹ ಎಲ್ಲ ಡಿಫ್ರೆಂಟ್
ಹ್
ಅದ ತಿರ್ಸೋ ತನಕ ಮನ್ಸು ಹಂಗ ಉಳಿತೈತಿ ನಮ ಯಾವಾಗ್ ಮುಗಿತತಿ ಯಾವಾಗ ಮುಗಿತೈತಿ
ಹ್ಮ್
ಹಚಾತಿನಿ ಮಾತ ಒಂದು ಸಲ ಟೆನ್ ಮಿನಿಟ್ಸ್
ಹ್ಮ್